ಹ ಹೇಳಿಸಲ್ವಿ ಚೆನ್ನಾಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೇನಿ ಏನ್ ಮಾಡ್ತಿದ್ದೀರಾ?
ನಾವು ಸುನ್ನೆ ಇದ್ದೀವಿ ನೀವು ಹೇಗಿದ್ದೀರಾ?
ಹಾ ನಾನು ಚೆನ್ನಾಗಿದ್ದೀನಿ ನಾನು ಸುಮ್ನೆ ಕೂತಿದ್ದೆ. ಸರಿ ಅಂತ ನಾ ಕಾಲ್ ಅಟೆಂಡ್ ಮಾಡ್ದೆ.
ಹೌದಾ.
ಹ್ಮ್.
ಮತ್ತೇನ ಸಮಾಚಾರ ತಿಂಡಿ ಆಯ್ತಾ?
ಹ್ಮ್ ಆಯ್ತು ನಿಮ್ದು -
ನಮ್ದು ಆಯ್ತು.
ಏನ್ ತಿಂಡಿ ಮಾಡಿದ್ರಿ?
ನಮ್ದು ಅನ್ನ ಸಾಂಬಾರು ನಿಮ್ದೇನು ಸ್ಪೆಯಲ್?
ನಮ್ದು ಸೇಮ್ ಅನ್ನ ರಸಂ.
ಹೌದಾ ಮನೇಲಿ ಎಲ್ಲಾ ಚೆನ್ನಾಗಿದ್ದಾರಾ ಅಮ್ಮ ತಮ್ಮ ಎಲ್ಲಾ ಚೆನ್ನಾಗಿದ್ದಾರ.
ಹ್ಮ್ ನಮ್ಮ್ ಮನೇಲೆಲ್ಲ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ್ ಮನೇಯಲ್ಲಿ?
ನಮ್ಮ್ ಮನೆಯಲ್ಲ ಎಲ್ಲ ಚೆನ್ನಾಗಿದ್ದಾರೆ.
ಹ್ಮ್. ತಿಂಡಿ ಎಷ್ಟೊದಿಗ್ ಮಾಡಿದ್ರಿ.
ತಿಂಡಿ ಮ ಬೆಳಿಗ್ಗೆ ಒಂಬತ್ ಗಂಟೆಗೆ ಮಾಡ್ದೆ.
ಹ್ಮ್. ಹ್ಮ್.
ಅಮ್ಮನೂ ಇಲ್ಲ ತಂಗಿನೂ ಇಲ್ಲ ಹಾಸ್ಪಿಟಲ್ಗೆ ಹೋಗಿದರೆ
ಹ್ಮ್ ಹ್ಮ್ ನಿಮ್ಮೊಬ್ರಿಗೆ ಏನ್ ಮಾಡ್ತ ಕೋತೀರಾ
ನಾವ ಒಬ್ಬ್ರಗೆ ಏನಾದ್ರು ಮಾಡ್ಬೇಕು ಚಿತ್ರಾನ್ನ ಇಲ್ಲಾಂದ್ರೆ ಅನ್ನ ಸಾಂಬಾರ್ ಏನಾದ್ರು ಮಾಡ್ತೀನಿ
ಹ್ಮ್ ಹ್ಮ್ ಸರಿ ಸರಿ ಇನ್ ಒಂದೊಂದ್ ಟೈಮ್ಗೆ ಒಂದೊಂದ್ಸಲ ಮಾಡ್ತೀರಾ
ಇಲ್ಲ ಬೆಳಗ್ಗೆ ಅಡ್ಗನೆೇ ಮಾಡಿಲ್ಲಾ
ಹ್ಮ್ ಹ್ಮ್ ಸರಿ ಸರಿ ನೈಟ್ ದು
ಹಾ ಹೌದು
ಹ್ಮ ಸರಿ ಸರಿ
ಹು ಸರಿ
ಏನ ಹೇಳಿದ್ರಿ ಮರ್ತ್ಬಿಟ್ಟೆ
ನಾನಾ
ಹ್ಮ್ ಏನೋ ಹೇಳಕ್ ಬಂದ್ರಲ್ಲ
ನಾ ನಾನ್ ಏನು ಹೇಳಕ್ ಬಂದಿಲ್ವಲ್ಲ ಏನ್ ಮಾಡ್ತಿದಾರೆ ಅಮ್ಮ
ಹ್ಮ್ ಅಮ್ಮ ಕೆಲ್ಸ ಮಾಡ್ತಿದ್ದಾರೆ
ಹ
ನಾನ್ ಮನೇಲಿ ಕೂತಿದಿನಿ ಬಿ ಬಿಸಲು ಅಂತ ಕೂತಿದ್ದೀನಿ ಒಳಗಡೆ
ಸರಿ ಆಯ್ತು
ಹ್ಮ್
ಮತ್ತೇನ್ ಸಮಾಚಾರ
ಹ್ಮ್ ಮತ್ತೆಲ್ಲ ಹೇಳ್ಬೇಕು ಪಾಪು ಚೆನ್ನಾಗಿದ್ಯಾ
ಹಾ ಚೆನ್ನಾಗಿದೆ ಜಾಬ್ ಏನಾದ್ರು ಟ್ರೈ ಮಾಡ್ತಿದ್ದೀರಾ
ಹ್ಮ್ ಜಾಬ್ ಟ್ರೈ ಮಾಡ್ತಿದ್ದೀನಿ ನೋಡೋಣ ಎಲ್ಲಾರೂ ಸಿಕ್ಕ್ರೆ ಎಲ್ ಸಿಕ್ಕರರು ಸರಿ ಫಸ್ಟ್ ಜಾಬ್ ಸಿಗ್ರೆದ್ರೆ ಸರಿ ಅಂತ ಅನ್ಸ್ಬಿಟ್ಟಿದೆ
ಹ್ಮ ಏನಾದ್ರು ಸಿಕ್ಕದ್ರೆ ನನ್ಗೂ ಸೇರ್ಸಿ ನೋಡಿ ನಾನು ಬರ್ತೀನಿ
ಹಾ ಸರಿ ನಾ ಸಿಕ್ದರೆ ಹೇಳ್ತೇನಿ ಸ್ಯಾಲ್ರಿ ಅಡ್ಜಸ್ಟ್ ಆದ್ರೆ ಬರ್ತೀರಾ
ಹ ಹೌದು ಇಲ್ಲಿ ಲೋಕಲ್ ಎಲ್ಲಾದ್ರೆ ಬರ್ಬೋದು ದೂರ ಆದ್ರೆ ಬರಕ ಆಗಲ್ವಲ್ಲಮ್ಮ
ಹ್ಮ್ ಹ್ಮ್ ಸರಿ ಸರಿ
ಹ ಸರಿ
ಸರಿ ಹೇಳ್ತರ ಅವರ ಹೇಳ್ತೀನಿ ಬುಡಿ ಆಮೇಲೆ ಇನ್ನೇನ್ ಸಮಾಚಾರ ಅಡಗೆ ಎಲ್ಲಾ ನಿಮ್ ಮಾಡಕ್ ಬರುತ್
ಏನು ಸ್ವಲ್ಪ ಅಲ್ಪ ಅಲ್ಪ ಸ್ವಲ್ಪ ಮಾಡಿನಿ ಚೆನ್ನಾಗ ಇದೆ ಅಂತ ತಿನ್ನೋವ್ರೆ ಹಾ ತಿನ್ನೋವ್ರೆ ಹೇಳ್ಬೇಕ ಹೇಗಿದೆ ಅಂತ
ತುನೋವ್ರೆ ಹೇಳ್ಬೇಕಾ ಹ್ಮ್ ಏನೇನ್ ಅಡಿಗೆ ತುಂಬಾ ಚೆನ್ನಾಗ್ ಮಾಡ್ತೀರಾ
ನಾನು ಹ ಏನ್ ಮಾಡ್ತೀನಿ ಅಂತಲ್ಲ ಎಲ್ ಮಾಡ್ತೀನಿ ಆದ್ರೆ ಅದ್ರಲ್ಲಿ ಯಾರ್ ಬೇ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಷ್ಟೇ ಎಲ್ಲ ಗೊತ್ತು ಅನ್ನ ತರ ಮಾಡಲ್ಲ ಗೊತ್ತಿರೋದ್ನ ಮಾಡ್ತೀನಿ ಅದ್ರಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿಲ್ದೇನೆ ಇರುತ್ತೆ
ಹ್ಮ್ ಹ್ಮ್ ಏನೊ ತಿನ್ನವ್ರ ಅಡ್ಜಸ್ಟ್ ಮಾಡ್ಕೋಬೇಕು ನಂದು ಅಡ್ಗೆ ಕೆಲ್ಸ ಎಲ್ಲ ನಂಗ ಅಷ್ಟಕ್ ಬರಲ್ಲ ಒಪ್ಕೊತನಿ
ಹಾ
ಏನೋ ಅಲ್ಪ ಸ್ವಲ್ಪ ದೀನ ಅಷ್ಟಕ್ ಮಾಡ್ಕೊತೀನಿ ಅಷ್ಟೇ
ಹೌದಾ ನಾನು ಕೆಲ್ಸ ಎಲ್ಲ ಚೆನ್ನಾಗ್ ಮಾಡ್ತೀನಿ
ಹ್ಮ್ ಹ್ಮ.
ಹ್ಮ್
ಏನ್ ತಿನ್ನಕ್ಕ ಆಗುತ್ತೆ ಅಷ್ಟೇ ಬಕೊತೀನಿ ತುಂಬಾ ಟೇಸ್ಟ್ ಆಗಿ ನಮ ಫ್ರೆಂಡು. ಒಬ್ರು ಇದ್ದಾರೆ ಅವ್ರರು ಬೀಕರೆ ಸಕ್ಕದಾಗ ಮಾಡ್ತಾರೆ.
ದ
ಹ್ಮ್.
ನನ್ಗೂ ನನ್ ಫ್ರೆಂಡ್ ಒಬ್ಳ ಬಿರಿಯಾನಿ ಕೊಟ್ಟ ಕಲ್ಸಿದ್ಲು ಚೆನ್ನಾಗ್ ಮಾಡಿದ್ಲು.
ಹ್ಮ್ ಹ್ಮ್.
ಹ್ಮ್ ನಾನು ಅವ್ರನೆೇ ಹೇಳ್ತಿರೋದು.
ಹೌದಾ ಸರಿ ಸರಿ.
ಅವ್ರಂತ ಸಕದಾಗ ಮಾಡ್ತಾರೆ ಅದ್ ಬಿಟ್ರೆ ನಮ್ ಟೀಮ್ಲ್ಲೆಲ್ಲ. ಅಡ್ಗೆ ಮಾಡೋವ್ರಂತೂ ಅಷ್ಟ ಇಷ್ಟಲ್ಲ ಇಲ್ಲಪ್ಪ.
ಹ ಅವ್ರಷ್ಟು ಚೆನ್ನಾಗ್ ಮಾಡೋರು ಯಾರು ಇಲ್ಲ ಬಿ
ಹ್ಮ್ ಅವ್ ಚೆನ್ನಾಗ್ ಮಾಡ್ತಾರೆ ಅವ್ರ ಎಗ್ರೈಸ ನಂಗ್ ತುಂಬಾ ಇಷ್ಟ.
ಹೌದಾ ನನ್ಗ ಅವರು ಮಾಡೋ ಬಿರಿಯಾನಿನೇ ಇಷ್ಟ.
ಹ್ಮ್ ಹ್ಮ್ ಬಿರಿಯಾನಿಗೆ ಇಂತ ಅವ್ರು ಎಗ್ ರೈಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ.
ಹೌದಾ.
ಹ್ಮ್ ಬೇಕ್ರ ಒಂದ್ಸಲ ಕೇಳ್ ನೋಡಿ ಮಾಡ್ಕೊಡಿ ಅಂತ ಮಾಡ್ಕೊಡ್ತಾರ.
ಹಾ ಸರಿ ಕೇಳ್ತೀನಿ ಅಂದ್ರ ಅವ ಮನೆ.
ಹ್ಮ್ ಹೋಗಿ ಮಾಡ್ಸ್ಕೊಂಡ್ ತಿನ್ಕೊ ಬರೋಣ. ಹಲೋ. ಹಲೋ.
ಬನ್ನಿ ನೀವು ಹೋಗ್ ಅಲೋ ಕೆಲ್ಸಿದಯಾ.
ಹಾ.
ಕೇಳ್ಸ್ತಿದಯಾ ಬನ್ನಿ ಹೋಗೋಣ ಅಂದೆ. ಹ್ಮ ಇಲ್ಲ ಬನ್ನ ಹೋಗೋಣ ಅ ಹ ಸರಿ. ಮತ್ತೇನ್ ಸಮಾಚಾರಾ.
ಮತ್ತೆಲ್ಲಾ ಹೇಳ್ಬೇಕು ಮಗನ್ ಎಲ್ ಸಾಲಯಕ್ ಸೇರ್ತಾನ ಅಂತ ಪ್ಲಾನ್ ಮಾಡಿದೀರಾ.
ಇನ್ನುೂ ಪ್ಲಾನ್ ಮಾಡಿಲ್ಲಾ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಎಲ್ಲಿ ಸೇರ್ಸ್ಬೇಕು ಅಂತ ನೋಡ್ಬೇಕು.
ಹ್ಮ್ ಏನ್ ಪ್ರೈವೇಟ್.
ನೋಡೋಣ ಅದು ಇನ್ನು ಡಿಸೈಡ್ ಆಗಿಲ್ಲ ನೋಡೋಣ. ನಾ ಅವನ್ ಹೇಗ್ ಅಡ್ಜಸ್ಟ್ ಆಗುತ್ತೋ ಹಾಗೆ ಎಲ್ಲೇ ಪಕ್ಕದಲ್ಲೇ ಸೇರ್ಸ್ಬೇಕು ಎಲ್ಲಿ ಸೇರ್. ಸರಿಯಾಗಿ ಗೊತ್ತಿಲ್ಲ.
ಹ್ಮ್ ಇಲ್ಲಾದೆ ನೋಡಿಲ್ ಪಕ್ಕದಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಸೇರ್ಸಿ. ಏನೋ ಅವ್ನಾಗಲಿದ್ದ ಅವನಗ್ ಹೋಗ್ಬಿಟ್ಟು ಬರ್ತಾನೆ ಅಂದ್ರೆ ಬೇಕಾರೆ ಪ್ರೈವೇಟ್ ಕಡೆಗ್ ಸೇರ್ಸಿ. ಸೇರಿಸಕೊಳ್ಳಿ.
ವ್ಯಾನ್ ಗಳು ಊರಿಗೆ ಬರುತ್ತಲ್ಲ.
ಹ್ಮ್ ಯಾವ ನ್ ಬರುತ್ತೆ ಅಲ್ಲಿ ನಿಮ್ಮ್ ಮನೆ ಹತ್ರ.
ನಾನು ಹೇಳ್ತೇನೆಂದು ಕ್ರಿಸ್ತರಾಜ ನೋಬೆಲ್ಸ್. ಆಮೇಲೆ ಎಲೆ ಮೇ ಸ್ಕೂಲ್ ಒಂದಿದೆ ಆ ಸ್ಕೂಲ್ ಎಲ್ಲ.
ಹ್ಮ್ ಹ್ಮ್ ಸರಿ ಸರಿ.
ಹೌದು ಸ್ವ್ಯಾನ್ಲ್ಲ್ ಯಾವ ಪ್ರಾಬ್ಲಮ್ ಇಲ್ಲ ಎಲ್ಲ ಬರುತ್ತೆ.
ಹ್ಮ್ ದಿರ್ ಮನೇನೂ ಪಕ್ಕಾನೇ ರೋಡ್ ಹತ್ರನ ಇದೆ.
ಹಾ ಹೌದು.
ಹೋಗ್ಬೇಕಾದ ಕರ್ಕೊ ಬಂದ್ಬ ಬಿಡ್ಬೋದು. ಹ್ಮ್ ಸರ್ ನೋಡಿ ಎಲ್ಲ ಜಸ್ಟ್ ಆಗತ್ತ ಅಲ್ಲಿ ಸೇರ್ಸಿ.
ಹಾ ಸೇರಿಸ ಮತ್ತೇನ್ ಸಮಾಚಾರ.
ಹ್ಮ್- ಮತ್ತಲ್ಲ ನೀವ ಹೇಳಿದ್ರೆ ಸರಿ ಎಲ್ಲಾರು ದೇವಸ್ಥಾನಕ್ಕೆ ಏನಾದ್ರು ಹೋಗಿದ್ದೇ
ದೇವಸ್ಥಾನಕ್ಕೆ ಸದ್ಯಕ್ಕೆ ಇಲ್ ಹೋಗಿಲ್ಲ ನೀವ ಹೋಗಿದ್ದ. ತ್ತ
ಹ್ಮ
ನೀವೇಏನಾದೂ ದೇವಸ್ಥಾನಕ್ಕೆ ಹೋಗಿದ್ರ.
ಹ್ಮ್- ನಾನು ತುಂಬಾ ದಿನ ಆಯ್ತು ಏನವಾಗವಾಗ ಬೆಟ್ಟಕ್ ಹೋಗತಾ ಇರ್ತೀವಿ. ಅದ ಬಿಟ್ರೆನ್ ಎಲ್ಲ ಹೋಗಲ್ಲ. ಇನ್ನೊ ನೀವ್ ಫ್ಯಾಮಿಲಿ ಟ್ರಿಪ್ ಹತರ ಏನಾದ್ರು ಹೋಗಿದ್ರಾ.
ಹ -ಫ್ಯಾಮಿಲಿ ಟ್ರಿಪ್ ಹೋಗಕ ಯಾರು ಬರೋದಿಲ್ಲ ಅಡ್ಜಸ್ಟ್ ಆಗಲ್ಲ ಹೋಗಕ್ಕೆ.
ಹ್ಮ್ -ಹ್ಮ್
ಮಕ್ಳ ಇದಾರೆ ಮಕ್ಳ ನಿತ್ಕೊಂಡು ಅಷ್ಟ್ ದೂರ ಹೋಗ್ಬೇಕಕ್ ಆಗಲ್ಲ. ಅವ್ರಗ್ ಅಜಸ್ಟ್ ಆಗಲ್ಲ ವಾಮಿಟಿಂಗ್ ದೂರ ಹೋದ್ರೆ ವಾಮಿಟಿಂಗ್ ಆಗುತ್ತೆ.
ಹ್ಮ್
ಅಡ್ಜಸ್ ಆಗಲ್ಲ.
ಹ್ಮ್
ಹ್ಮ್- ಅದ ಎಲ್ಲ ಹಬಳ ಇಲ್ಲತ್ತು
ಹ್ಮ್
ಎಲ್ಲಾದೂ ರಿಲೇಶನ್ ಅವ್ರ ಮನೇಲಿ ಫಂಕ್ಷನ್ ಅದು ಆತರ ಏನಾದ್ ಇದ್ರೆ ಮಾತ್ರ ಹೋಗ್ತೀವಿ ಇಲ್ಲಾಂದ್ರೆ ಹೋಗ. ಹ
ಹ್ಮ್- ಹ್ಮ್
ಹ್ಮ್
ರಿಲೇಟಿವ್ ಫಂಕ್ಷನ್ ಮನೆಗಳ ಅಂತಂದ್ರೆ ಎಲ್ಲಾ ಒಟ್ಟಿಗೆ ಹೋಗ್ತೀರಾ.
ಎಲ್ಲಾ ಒಟ್ಟಿಗೆ ಅಂತ ಹೋಗಲ್ಲ. ಹ್ಮ್ -ಹೋದ್ರೆ ನವು ಮಕ್ಳು. ಅಷ್ಟೇ ಹೋಗೋದು ಇನ್ ಯಾರು ಬರದು.
ಹ್ಮ್- ಹ್ಮ್
ಹ್ಮ್ ನೀವು ಜಾ ಎಲ್ಕ್ಕೂ ಹೋಗಲ್ವಾ. ನೀವ ಇಲ್ಲ ನಿಮ್ ತಾಯಿ ಜೊತೆ ಒಬ್ಬ್ರಗ ಹೋಗ್ತೀರಾ ಇಲ್ಲ ನಿಮ್ ತಾಯಿ ಜೊತೆ ಹೋಗ್ತೀರಾ ಅಂತ.
ಹ್ಮ್- ನಾನ ಎಲ್ಲಿದ್ರೆ ನಮ ತಾಯಿ ಒಬ್ರು ಬಂದ್ರೆ ಬರ್ತಾರೆ.
ಹಾ
ಹ್ಮ್- ಇಲ್ಲ ಅಂತಂದ್ರೆ ನಾವ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಎಲ್ಲೂ ಹೋಗಲ್ಲ.
ಹೌದಾ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿಲ್ವಾ.
ಹ್ಮ್- ನನ್ ಫ್ರೆಂಡ್ಸ್ ಗಳು ಯಾರು ಸೋಮೇರಿ. ಮನೆ ಬಿಟ್ಟೇ ಬರಲ್ವಲ್ಲ.
ಸರಿ ಬಿಡು ಅವ್ರ ಮನೇಲಿ ಯಾರು ಕಲ್ಸಲ್ಲ ಅದ್ರಿಂದ ಅವ್ರು ಬರಲ್ಲ ಅಷ್ಟೆ.
ಎಲ್ಲಾರೂ ಹೋಗೋಣ ಅಂತ ಪ್ಲಾನ್ ಮಾಡೋಣ ಅಂತಂದ್ರೆ ಕಲ್ ಯಾರು ಬರಲ್ಲ. ಬರಕ್ಕೆ ಸೋಮಾರ ತನ ಪಡ್ಕೋತಾರೆ ಅದಕ್ಕೆ ನಾ-
ಅವ್ರಿಗೆ ಮದ್ವೆ ಆಯ್ತಲ್ಲ ಪರ್ಮಿಷನ್ ಎಲ್ಲಾ ಅವ್ರ ಗಂಡನ್ ಕೈಲಿ ಇರುತ್ತೆ ಅದಕ್ಕೆ ಬರಲ್ಲ.
ಸರಿ ಸರಿ ಪಾಪ ಏನ್ ಮಾಡಕ್ಕ ಆಗತ್ತೆ ಅವ್ರ ಕಷ್ಟ ಅವ್ರಿಗೆ.
ಹಾ
ನದಕ್ಕೆ ನಾನಫೋರ್ಸ್ ಮಾಡಡಲ್ಲ. ಇನ್ನೊಬರು ಇದ್ದಾರೆ ಅವರು ಕರ್ದ್ರೆ ಎಲ್ಲ ಎಮರ್ಜೆನ್ಸಿ ಅಂತ್ರೆ ಮಾತ್ರ ಬರ್ತಾರೆ ಈತರ ಟ್ರಿಪ್. ಆ ಹೋಗೋಣ ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ ಎಲ್ಲೂ ಬರಲ್ಲ.
ಹೌದಾ
ಹ್ಮ್
ರಂಡ
ಹ್ಮ್ ಇದಾರೆ ನನ್ಗ ಕೆಲವೊಂದು್ ಫ್ರೆಂಡು
ಹ ಹಾ ಸರಿ ಸರಿ.
ಹ್ಮ್.
ನಿನ್ ನಿನ್ ಫ್ರೆಂಡ್ಸ್ ಅಂದ್ರೆ ಇಷ್ಟನಾ.
ಹ್ಮ್ ನಿಮ್ಗೆ.
ನನ್ಗೂ ಇಷ್ಟ ಅವ್ರು ಏನಾದ್ರು ಫೀಲಿಂಗ್ಸ್ ಎಲ್್ರೆ ಶೇರ್ ಮಾಡ್ಕೋತೀರಾ.
ಹ.
ಅವ್ರ ಫೀಲಿಂಗ್ಸ್ ನ ನಿಮ್ಮ ಹತ್ರ ಹರ್ಕೋತಾರಲ್ಲ ಅದ್ನ ಯಾರತ್ರದ ಸೇರ್ ಮಾಡ್ಕೋತಿೀರಿ ಇಲ್ಲ ನಿಮ್ಮ ಹತ್ರ ನಿತ್ಕೋ. ತಿರ.
ನಮ್ ಫ್ರೆಂಡ್ಸ್ ವಿಷಯನ ನಾವವು್ ಬೇರೆ ಯಾರ ಹತ್ರ ಯಾಕ ಶೇರ್ ಮಾಡ್ಕೋತೀವಿ ನಮ್ ವಿಷಯ ನಮ್ ಜೊತೆ.
ಇನ್ನೊಬ್ರು ಫ್ರೆಂಡ್ಸ್ರ್ತಾರಲ್ಲ ಅವ್ರ ಹತ್ರ ರ್ಕಳಣ ಅಂತೇಳ್ಕಳಲ್ವಾ.
ನಮ್ ವಿಷಯ ಹೇಳ್. ವಿ ಬೇರೆಯವ್ರ ವಿಷಯ ಹೇಳ್ಕಡಲ್ಲ ತುಂಬಾ ನಮ್ ಗೊತ್ತಿರೋ ಫ್ರೆಂಡ್ಸ್ ಆಗಿದ್ರೆ ಅವ್ರ. ಬಗ್ಗೆ ಮಾತಾಡ್ಕೋತೀವಿ.
ಹ ಹ.
ಗೊತ್ತಿಲ್ದಿರ ಅವ್ರ ಹತ್ರನೆೆಲ್ಲ ಯಾಕೆ ಡಿಸ್ಕಸ್ ಮಾಡ್ತೀವಿ ನಮ್ ಫ್ರೆಂಡ್ಸ್ ವಿಷಯನ.
ಸರಿ. ಮತ್ತೇನ್ ಸಮಾಚಾರ ನಾನ್ ಯ.
ಇಲ್ಲ ನೀವ್ ಹೆಂಗೆ ನಿಮ್ ಫ್ರೆಂಡ್ಸ್ ಹಚದಾನಂತೆ ಹ.
ಅವ್ರು ಹೇಳ್ತಾರೆ ಅವ್ರ ಅವ್ರನ್ನ ಬಿಟ್ರೆ ನಾನ್ ಯಾರತ್ರನೇ ಹೇಳ್ಕಳಲ್ಲ ಅವ್ರ ಬಗ್ಗೆನು ಯತ್ರ ಹೇಳ್ಕಲ್ಲ. ಮಾಡ್ರೆ ಇಬರು ಮಾಡ್ತೀನಿ ಅಷ್ಟ ಇನ್ ಯಾರಿಗು ಮಾಡಲ್ಲ.
ಹ್ಮ್ ಹ್ಮ್.
ಹ್ಮ್.
ಇಬ್ರು ನಿಮ್ಗೆ ಇಬ್ರೇ ಫ್ರೆಂಡ್ಸಾ ಬೇರೆ ಯಾರ ಇಲ್ವಾ.
ಬೇರೆಯವರು ಇದ್ದಾರೆ ಇವ್ರ ಇಬ್ರನ್ನ ಬಿಟ್ರೆನ್ ಯಾರಿಗು ಮಾಡಲ್ಲ ಅವ್ರ ಇಬ್ಬ್ರ ಮಾತ್ರ.
ಹ್ಮ್ ಹ್ಮ್ ಸರಿ ಸರಿ ಸರಿ ಸೆಲ್ವಿ ಅವ್ರೆ ಬಾಯ್.
ಹಾ ಬಾಯ್.